ಹಲೋ
ಹಲೋ ಹಾ ಹೇಳಿ ಹಾ ಕೇಳಿಸ್ತಿದೆಿ
ಏನ್ ಮಾಡ್ತಾ್ದೀರಿ
ಹಾ ಟಿವ ವಿ ನಡ್ತಿದ್ದೆ ನೀವು
ನಾವು ಸುಮ್ನೆ ವಾಕ್ ಮಾಡ್ತಾ ಇದೀವಿ ಇಾಗ ಊಟ ಆಯ್ತಾ
ಹ್ಮ್
ಕಾಟ್ ಮಾಡ್ತ ಇದ್ದ ಊಟ ಹಗೆ ಬ್ಯಾಗಿ ಮಾಡ್ಕೊಂಡಿದ್ದಿದೆ ಒಪ್ಪನೆೆ ಎಲ್ಲ ಇರೋದ್ ರೂಮಲ್ಲಿ
ಹ್ಮ್ ಹ್ಮ್
ನಮಗೆ ಬೇರೆ ಏನ ಮಾಡ್ಕೊಂಡಕ್ ಬರಲ್ಲ ಹ ಇಲ್ಲ ನೀ ನೀವೇನು ಹೇಳ್ಕೊಡ್ತೀನಿ ಅಂತ ಹೇಳಿದ್ರಿ ಯಳ್ ಕೊಡ್ಲಿಲ್ಲ
ಏನ್ ಹೇಳ್ಕೊಡದಪ್ಪ ನಾವು
ಅದೇ ಅಡ್ಗೆ ಮಾಡದ್ ಹೆಂಗೆ ಅಂತ ಹೇಳ್ಕೊಡ ಅಂತೆ ಕೇಳಿದ್ದೆ ಅವಾವತ್ತು ನೀ್ ಇನ್ನ ಹೇಳ್ಕೊಟ್ಟಿಲ್ಲ
ಹ್ಮ್ ಹ್ಮ್ ನನ್ಗಿಂತ ಚೆನ್ನಾಗಿ ಯೂಟ್ಯೂಬ್ ಅಲ್ಲಿ ಹೇಳ್ಕೊಡ್ತಾರಲ್ವಾ
ಯೂಟ್ಯೂಬ ಅಲ್ಲಿ ನೋಡ್ಕೊಂಡ್ ಮಾಡದಕೂ ನೀವು ಮಾಡಿದ್ ಅಡ್ಗೆ ಮಾಡದ್ ಹೇಳದಕು ತುಂಬಾ ಡಿಫ್ರೆನ್ಸ್ ಇರುತ್ತಿಲ್ಲ
ಹ್ಮ್
ಹ್ಮ್ ನಾವಿನ್ನು ಅದೇ ಮ್ಯಾಗಿ ಚಿತ್ರಾಂದನೇ ಮಾಡ್ಕೊಂಡು ತಿನ್ಕೊಬೇಕು
ಹಾ ಹಾ ಅವ ಎರಡೆ ಬರುದು ನಿಮಗೆ
ಬರುತ ಅಡುಿಗೆ
ಮಮ್ಮಿಗೆಲ್ಲ ಬರುತ್ತೆ ಆಲ್ಮೋಸ್ಟ್ ಮುದ್ದೆ ಅನ್ನ ಸಾರು ಪಲಾವು ಟೊಮೊಟೊ ಬತು
ಹ ಸ್ವಲ್ಪ ಅಂತವೆಲ್ಲ ಹೇಳ್ಕೊಡಿ ಚಪಾತಿ ರೊಟ್ಟಿ ಎಲ್ಲ ಮಾಡಕ್ಕಾಗಲ್ಲ ಇಲ್ಲಿ ನೀೂಪ ಲಬ್ನಿ ಇಡ್ತನಲ್ಲ ಬೆಳಗ್ಗೆ ಜಾಬಿಗೆ ಹೋಗ್ಬೇಕು ಹಾ ಮಧ್ಯಾಹ್ನ ಮಾಡಕ್ ಆಗಲ್ಲ
ಹ್ಮ್
ಹ್ಮ್ ಬೇರೆ ನಾರ ಈ ತರ ನಾನ್ ವೆಜ್ ಅಲ್ಲಿ
ಹ್ಮ್್ಮ ನನ್ ವಜ್ ಇಲ್ಲ ಚಿಕನ್ನ
ಹಾ ಚಿಕನ್ಜಾರ ಹಳ್ಕಡಿ ಸ್ವಲ್ಪ ರೆಸಿಪಿನಾ ಅಂದ್ರೆ ಇವತ್ ಸಂಜೆಗ್ ಬರ್ತೀವ ನಾ ಆಯ್ತು ನಾಕ ಗಂಟೆ ಐದ ಗಂಟ ಬರ್ತಿೀವ ಕಂಪ್ನಿಯಿಂದ ಆಾಗ ಮಾಡ್ಕೊಂಡ್ ತಿನ್ಕೊ್ ತಿನ್ಬದಲ್ಲ ಅ
ಬಿರಿಯಾನಿ ಮಾಡ್ಕೊಡ್ಬೋದಲ್ವಾ
ಹ್ಮ್ ಅದೇ ಮತ್ತೆ ಹೇಳ್ಕೊಡಿ ಸ್ವಲ್ಪ ಬಿರಿಯಾನಿ ಮಾಡ್ದ ಹೆಂಗೆ ಅಂತ
ನೀ ಏನ್ ಬರ್ಕೊಂತೀರ ನೀವ್ ಇವಾಗ ಹೇಳ್ಕೊಟ್ರಿ
ಹಾ ಬರ್ಕೊತೀವಿ ನೋಟ್ ಮಾಡ್ಕೊತೀವ ಈಗ
ಹಾ ಹಾ
ಹಾ
ಈರುಳ್ಳಿ ಆನಿಯ ಈರುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಎಲ್ಲ ಚಾಕ್ ಮಾಡಿ ಇಡ್ಕೋಬೇಕು
ಏ ಮಾಡಗಾ ಬುಕ್ಕಾ
ಕಟ್ ಮಾಡಿ ಇಡ್ಕೋಬೇಕು
ಹಾ
ಕೇಳಿಸತಿದ್ಯಾ ವಯ್ಸು
ಹಾ ಕೇಳಳ್ಸಿದೆ ಹೇಳಿ
ಹಾ ಆಮೇಲೆ ಚಿಕನ್ನ್ನ ವಾಶ್ ಮಾಡಿ ಇಡ್ಕೋಬೇಕು
ಹಾ
ಅಕ್ಕಿನ ಹನಿನಿಯಕ ಇಡ್ಕೋಬೇಕು
ಹಾ
ಹ್ಮ್ ನೆಕ್ಸ್ಟ್ ಕುಕ್ಕರ್ಗೆ ಎಣ್ಣೆ ಅದು ಮಸಾಲೆ ಐಟಮ್ಸ್ ಬರುತ್ತಲ್ಲಾ ಪಲಾವೆಲೆ ಏಲಕ್ಕಿ ಲವಂಗ ೆಲ್ಲ ಹಾಕ್ಬೇಕು
ಹಾ
ಆಮೇಲೆ ಮೆಣಸಿಕಾಯಿ ಈರುಳ್ಳಿ ಹಾಕಿ ಫ್ರೈ ಮಾಡಿ ಟೊಮೊಟೊ ಹಾಕೋಬೇಕು
ಹೂ
ನೆಕ್ಸ್ಟ್ ಶುಂಠಿ ಬೆಳ್ಳಿ ಪೇಸ್ಟು
ಹಾ
ಆಮೇಲೆ ಚಿಕನ್ ಹಾಕಿ ಖಾರ ಪುಡಿ ಧನಿಯಾ ಪುಡಿ ಎಲ್ಲಾ ಮಸಾಲೆ ಇ ಐಟಮ್ಸ್ ಇರುತ್ತಲ್ಲಾ ಗರಂ ಮಸಾಲ ಚಿಕನ್ ಮಸಾಲ ಬಿರಿಯಾನಿ ಮಸಾಲೆ ಎಲ್ಲ ಹಾಕೋಬೇಕು
ಹಾ ಹಾ
ಹ ಅದೆಲ್ಲ ಫ್ರೈ ಆದ್ಮೇಲೆ ನೀವ ಎಷ್ಟ ಹಾಕಿ ತೊಗೊಂಡಿರ್ತೀರಾ ಅಷ್ಟ್ ಕ್ವಾಂಟಿಟಿ ನೀರ್ ಹಾಕಿ ಅದ್ ಬಾಯ್ಲ್ ಆದ್ಮೇಲೆ ಅಕ್ಕಿ ಹಾಕಿ ಕ್ಲೋಸ್ ಮಾಡಿದ್ರೆ ಬಿರಿಯಾನಿ ಅಲ್ಲ ಅಕ್ಕಿ ಹಾಕಟ್ಟ ಕ್ಲೇಸ್ ನೋಡಿದ್ರೆ ಆಯ್ತು ಏನಾದ್ರು ಅರ್ಥ ಆಯ್ತಾ
ಹಾ ಅರ್ಥ ಆಯ್ತು ಈಗ ಮಸಾಲೆ ಎಲ್ಲ ಆಗ್ತಿವಲ್ಲಾ ಅದನ್ನ ರೋಸ್ಟ್ ಮಾಡ್ಬೇಕ ಫುಲ್ಲ
ಹಾ ಚಿಕನ್ ಜೊತೆ ಫ್ರೈ ಆದ್ರೆ ಅಲ್ವಾ ಚಿಕನ್ ಚೆನ್ನಾಗಿದಾಗದು
ಹಾ
ಹೂ ಅದ್ ಆದಾದ್ಮೇಲೆ ನೀರ್ ಹಾಕಿ ಅದ್ ಬಾಯ್ಲ್ ಆದ್ಮೇಲೆ ಹಾಕಿ ಯಾಕಿ ಕ್ಲೋಸ್ ಮಾಡಿ ರಿಸಲ್ ಹೊಡ್ಸ್ಬೇಕಷ್ಟ್ರರಿ
ಹಾ ಹಾ
ಹ ಹಿಂಗೆ ನಾವು ಮಾಡ ದು ನಿಮ್ ಸ್ಟೇಲ್ಲಲ್ಲ ಹೆಂಗ್ ಮಾಡ್ತಾರ ನನ್ಂಗ ಗೊತ್ತಿಲ್ಲ
ಹಂಗಲ್ಲ ಈ ನ ಸುಮ್ ಕೇಳ್ದೆ ನನ್ಗೆ ಹೆಂಗ್ ಮಾಡ ನಾನ್ ಮಚ್ಕಾರಿ ಮಾಡಲ್ಲ ನಾನು ಕೇೇಳೆ ನಾ ನೀವ್ ನೀವ್ ಹೆಂಗ್ ಮಾಡ್ತೀರಾ ಅಂತ ನೆಕ್ಸ್ಟ್ ಯಾವಾಗರ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
ಇಲ್ಲ ತಿಂತೀನಿ ಬಟ್ ಎಲ್ಲ ಹೊರ್ಗಡೆ ತಿಂತೀವ ಎಲ್ಲ ಚಿಕನ್ ಟ್ರೈ ಮಾಡಕ್ ಹೋಗಿಲ್ಲ ಮಾಡಕ್ ಬರಲ್ಲಾ ಅಂತ ಈಗ ನೀವ್ ಹೇಳಿರಲ್ಲ ಸ್ವಲ್ಪ ಟ್ರೈ ಮಾಡ್ತೀ ನೆಕ್ಸ್ಟ್ ಟೈಮ್ ಇಂದ
ಹಾ ಹಾ ಮಾಡ್ಬಿಟ್ಟಿ ಮತ್ತೆ ಫೋನ್ ಮಾಡ್ಬಿಟ್ಟು ಹೇಳ್ಬೇಕು
ಹಾ ಹೇಳ್ತೀನಿ ಟೇಸ್ಟ್ ಹೆಂಗಿತ್ತು ಅಂತ
ಹೂ
ನಾವ್ ಮಾಡಿದ್ವಿ ಅಂತ ಚೆನ್ನಾಗೇ ಇರುತ್ತೆ ನಾವು ಬಾಕ್ಸಿಗೆಲ್ಲ ಹಾಕೊಂಡ್ ಹೋಗ್ತೀವಲ್ಲಾ ಕಂಪ್ನಿಯಲ್ಲಿ ನಮ್ ಫ್ರೆಂಡ್ಸು ನಮ್ ಸಿಸ್ಟರ್ಸ್ ಎಲ್ಲಾ ಚೆನ್ನಿದ್ದೇ ಅಂತ ಹೇಳ್ತಾರೆ
ಬಟ್ ನೀವು ಈವ್ನಿಂಗ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ನಿಮಗ್ ಮಾರ್ನಿಂಗ್ ಮಾಡಿ ತಿನ್ಕೊಂಡೋಗಷ್ಟು ಟೈಮ್ ಇರುತ್ತಾ
ಚಿಕನ್ ಏನ್ ತಗೊಂಡ ಹೋಗಲ್ಲ ಕಮ್ಮನಿಗೆಲ್ಲ ಯಾರು ತಗೊಂಡು ಹೋಗ್ತಾರೆ ಬೇರೆ ಪಲಾವು ಚಿತ್ರನ ಅಂತ ಕ ತೊಂಡು ಹೋಗ್ತೀವಿ ನೀ ಟಮೊಟೊ ಬಟ್ಂತ ಅಂದ್ರಲ್ಲ ಟೊಮೊಟೊ ಬತ್ ಹೆಂಗ ಮಾಡದು
ಒಂದ ದಿನಕ್ಕೆ ಒಂದೇ ರೆಸಿಪಿ ಹೇಬಿು ನೀವು ಇಷ್ಟು ಕಕೊಂಡ್ ಕೇಳ್ಬಿಟ್ಟ ಎಲ್ಲ ಇದ್ ಮಾಡ್ಬಿು
ಇಲ್ ನಾ ಫ್ರೀ ಇದಾಗ ಫೋನ್ ಮಾಡಿರ್ತೀನ್ಲಾ ನೆಕ್ಸ್ಟ್ು ಈಗ ನಾಳೆ ಏನರ ಫೋನ್ ಮಾಡಿದೆ ಅಂದ್ರೆ ಬೇರೆ ಕಲ್ಸ ಇರ್ತವೆ ಇಲ್ಲ ಶಿಫ್ಟ್ ಶಿಫ್ಟ್ ಹಾಕಿರ್ತಾರೆ
ಮ ನಿಮ್ದು
ಪ್ರೊಟೆಸ್ನ್ ಅಲ್ಲಿ ಬಟ್ ಯಾರಾದ್ರರು ಇಲ್ಲಾ ಅಬ್ಸೆಂಟ್ ಇದ್ರು ಅಂದ್ರೆ ನಮಿಗ್ ಕರ್ಕೊಂತಾರ ಈಗ ನಾಮ ಇದು ಏನಾರ ರಜಾ ಆಗ್ತಾಗ ಬೇರೆಯವರು ಬಂದ ಹ್ಯಾಂಡಲ್ ಮಾಡಿರ್ತಾರೆ ನಮ್ದು ಲೈನ್ ಈಗ ಅವ್ರ ಲೈನ್ ಪಾಪ ನಾವು ನಮ್ ಕಷ್ಟಕ್ ಅವರ್ ಬಂದಿರ್ತಿ ಈ ನಾವು ಅವ್ರ ಕಷ್ಟಕ್ಕೆ ಹೋಗ್ಬೇಕಲ್ಲ
ಹೌದೌದು ಹೋಗ್ಬೇಕು ಮತ್ತೆ
ಹಂಗಾಗಿ ಸ್ವಲ್ಪ ಹೋಗದಷ್ಟೆ
ಹ್ಮ್
ಇಲ್ಲ ಅಂದ್ರೆ ಇನ್ನೊಂದ್ಸಲ ನಮಗೂ ಹೇಳಿರ್ತಿೀವ ನಾವು ರೊಟೇಶನ್ಶಿಪ್ ಬೇಕು ಅಂತ ನೆಕ್ಸ್ಟ್ ಟೈಮ್ ಅವವು ನಮಗೆ ಕೊಡಲ್ಲ
ಹ್ಮ್ ಹ್ಮ್ ಸೊ ನೀವ್ ಅವ್ರಿಗೆ ಎಲ್ಪ್ ಮಾಡುದ್ರಿ ಅವ್ರು ನಿಮಗ್ ಎಲ್ಪ್ ಮಾಡ್ತರಿ ಎಂತ
ಹಾ ಆಥರ
ಹ್ಮ ಹಾ
ಹೇಳ್ಕೊಡಿ ಸ್ವಲ್ಪ ಇದನ್ನ ಲೆಮನ್ ರೈಸ್ ಮಾಡಕ್ಬಡದಾ
ಹಾ ನೀವ್ ಮಾಡಕ್ ಬರುತ್ತಿ ಅಂತ ನೀವೇ ಸ್ಟಾರ್ಟಿಂಗ್ ಅಲ್ಲಿ ಹೇಳುದ್ರಲ್ಲ ನಿಮಗೂ ಬರುತ್ತ
ನಾವವು ಚಿತ್ರನ ಮಾಡ್ತೀವಿ ಕ್ಯಾಪ್ಸಿಕಮ್ ಚಿತ್ರಾನ ಅಂತ ಮಾಡ್ತೀವಿ ಲೆಮನ್ ರೈಸ್ ಮಾಡಕ್ ಹೋಗಿಲ್ಲ
ಲೆಮನ್ ರಡೈಸ್ ಇದು ಹೇಗ ಮಾಡಿಲ್ವಾ
ಇಲ್ಲ ಇಲ್ಲ ಮಾಡಿಲ್ಲ
ಹೌದಾ
ಹ್ಮ
ಹ್ಮ್ ಹ್ಮ್
ಹೊರ್ಗಡೆ ಎಲ್ಲ ತಿಂದಿದೀನಿ ನಿೆಲಮೇ ದೈಸ್ನ
ಹ್ಮ್
ಬಟ್ ಚಿತ್ರಾನ್ನ ಲೆಮನ್ ರೈಸಲ್ಟ್ ಒಂದೇ ತರ ಇರುತ್ತಪ್ಪ
ಹೌದು ಬಟ್ ಏನಂದ್ರೆ ಅದ್ರಲ್ಲಿ ನೀವ್ ಹೇಳುದ್ರಲ್ಲ ಕ್ಯಾಪ್ಸಿಕಮ್ದು ಅದ್ರ ಕ್ಯಾಪ್ಸಿಕಮ್ ಇರುತ್ತೆ ಇದ್ರಲ್ಲಿ ಇಲ್ಲ ಮನ್ನಡಗ ಇರುತ್ತೆ ಅಷ್ಟೇ ಡಿಫ್ರೆನ್ಸು
ಹ ಹಾ
ಹ್ಮ್ ಬಟ್ ಇನ್ನು ತುಂಬಾ ತರಾನು ಹಾಕೋರು ಹಾಕ್ತಾರೆ ನಮ್ ಸೈಡ್ ಹಾಕಲ್ಲ
ಹ್ಮ್
ಬಟ್ ಅಂದ್ರೆ ತುಂಬಾ ತರ ಮಾಡ್ತಾರಲ್ಲ ಲೆಮನ್ ಟೊಮೊಟಾ ಟರ್ಮರಿನ್ ಇಿಂದೆಲ್ಲಾ ಮಾಡ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗತುತ್ತದೆ ಐಟೆ್ಸ್ು
ಹ್ಮ್
ಹ್ಮ್ ಸೊ ಆ ಲೆಮನ್ ಇದಕ್ಕೇನ್ ಟೊಮೊಟೊ ಹಾಕಲ್ಲ ನಾವು
ಹ್ಮ್
ಹ್ಮ್ ಮಾಮೂಲಿ ಏನಾದ್ರೂ ಮಾಡ್ಬೇಕಂದ್ರೆ ಮಾತ್ರ ಹಾಕದಿಷ್ಟೆ
ಹಾ ಇದು ನೀವು ಬಿರಿಯಾನಿ ಹೇಳದ್ರಲ್ಲ ಇವಾಗ ಆ ಬಿರ್ಯಾನಿಗೆ ಇದಿರತ್ತರ ಗ್ರೇವಿ ಮಾಡ್ತಾರಲ್ಲ
ಏನ್ ಗ್ರೇವಿ
ಚಿಕನ್ ಫ್ರೈ ಮಾಡ್ತಾರಲ್ಲ
ಹಾ ಹಾ
ಅದ ಅದ ಹೆಂಗ್ ಮಾಡದು ಬಿರಿಯಾನಿಗೆ ಕುರ್ಮಾ ಅಂತ ಏನ ಮಾಡ್ಕೊಂಡ ತಿನ್ಂತಾರಲ್ಲ
ಹ್ಹ ಹ್ಹ ಹಾ. ಬಟ್ ನನೀಗ್ ಅದಷ್ಟು ಕನ್ಫರ್ಮ್ ಆಗ ಬರಲ್ಲಾ ಮಾಡಕ್ ನನಿಗ್. ಬಿರಿಯಾನಿ ಅಷ್ಟೇ ಬರದು
ಹಾ
ಹ ಸೊ ಬೇಕಿದ್ರೆ ನೆಕ್ಸ್ಟ್ ಟೈಮ್ ತಿರ್ಕೊಂಡು ಹೇಳ್ತೀನಿ ನಾನು
ಹ ಈಗ ನಿಮಗ್ ಗೊತ್ತ ಹೇಳಿ ನೋ ಟ್ರೈ ಮಾಡ್ತೀನಿ ಸ್ವಲ್ಪ ನಾಳೆ ನಾಳೆ ಮಂಗ್ಳೂರು ಅದ ಚಿಕನ್ ತಾಂಬ
ಅದೇ ಬಿರಿಯಾನಿ ಹೇಳದಾನಲ
ಹ್ಮ್
ಬಿಟರೆ ಟೊಮೊಟೊ ಬಾತು ಪಲಾವು ಪುಳಿಯೋಗ್ರಿ ಈಷ್ಟೈ ಬರದು ಹರ ಪುಳಿಯೋಗರೆ ಮಾಮೂಲಿ ಶೇಂಗಾ ಫ್ರೈ ಮಾಡ್ಕೊಂಡಿ. ಎಣ್ಣೆ ಹಾಕಿ ಶೇಂಗಾ ಕಡಲೆಬೇಳೆ. ಉದ್ದಿನ ಬೇಳೆ ಹಾಕಿ ಫ್ರೈ ಮಾಡ್ಕೊಂಡಿ ಓಮೆಡ್ ಅಲ್ಲಾ ಅಂಗಡಿಯಿಂದಾ.
ಹಾ ಹಾ.
ಅಂದ್ರೆ ನಮ್ ದೊಡಮ್ಮ ಪೌಡ್ರ ಮಾಡ್ತಾರೆ.
ಸೊ ಅವ್ರ ಮನೆಗ್ ಹೋದಾಗ ಇಸ್ಕೊ ಬಂದಿರ್ತೀವಲ್ಲಾ ಒಂಥರಾ ರೆಡಿಮೆಡೇ ಅದು.
ಹಾ ಹಾ.
ಹಾ ಎಣ್ಣೆಯಲ್ಲಿ ಈ ಐಟಮ್ಸ್ ಎಲ್ಲ ಫ್ರೈ ಆದ್ಮೇಲೆ ಪೌಡ್ರ ಹಾಕ್ಬಿಟ್ಟಿ. ಉಂಗಸೆಹಣ್ಣ ರಸಾ ಹಾಕ್ಬಿಟ್ಟಿ ಬಯಲ್ ಮಾಡ್ಬಿಟ್ಟಿ ಆಫ್ ಮಾಡದ್ರೆ ಮುಗಿತು. ಹ್ಮ್ ನಮ್ ದಡ ಮ. ಪುಳಿಯೋಗರೆ ಮಾಡೋದ್ರಲ್ಲಿ ಸ್ವಲ್ಪ ಸ್ಪೆಷಲಿಸ್ಟು ಸೊ ನಾವ್ ಅಂಗಡಿದ ಏನ್ ತರಲ್ಲಾ. ಅಲ್ಲಿಂದನೇ ಇಸ್ಕೊ ಬಂದ್ಬಿಟ್ಟೆ ಮಾಡೋದು.
ನೆಕ್ಸ್ಟ್ ಟೈಮ್ ನಾವ ಊರಿಗ ಬಂದಾಗ ನಮಗೂ ಕಳ್ಸಿ ಪುಡಿನಾ.
ಹಾ ನೀವ್ ಊರಿಗ್ ಬಂದಾಗೆ ಫೋನ್ ಮಾಡುದ್ರೆ ನಾವು ಬೇಕಿದ್ರೆ ಇಸ್ಕೊ ಬಂದ್ ಕೊಡ್ತೀವಿ.
ಹಾ.
ನೀವ್ ಊರಿಗ್ ಬಂದಾಗ ಹೇಳದೇ ಇಲ್ಲ ಊರಿಂದ ಹೋದ್ಮೇಲ್ ಫೋನ್ ಮಾಡ್ತೀರಾ. ಊರಿಗ ಬಂದಿದ್ದೇ ಓದೆ ಅಂತಾ. ಏನ್ರೀ ನೀವ್ ಕೆಲ್ಸದಲ್ಲೂ ಬಿಜಿ ಮನೆಗ್ ಬಂದಾಗ್ಲೂ ಬಿಜಿನಾ.
ಮತ್ತೇನ್ ಮಾಡೋದು ಕೆಲ್ಸ ಅಂದ್ಮೇಲೆ ಹಂಗಿರುತ್ತೆ. ಹ್ಮ್.
ಒಟ್ನಲ್ಲಿ ಟೋಟಲಿ ಬ್ಯುಸಿಯಲ್ಲಿದ್ದೀರಾ.
ಹೌದ ಅದಂತೂ ನಿಜಾ ಇನ್ನೇನ್ ಯಾವ ಫಂಕ್ಷನ್ಗ ಯಾವ ಮದ್ವೆಗೆಲ್ಲ ಏನು ಹೋಗಕ್ ಆಗಲ್ಲ ಏನಿಲ್ಲ. ಲ್ಲಾ ಹಂಗಾಗಿದೆ ನಮ್ ಸಿಚುಯೇಷನ್.
ಹ್ಮ್ ಹ್ಮ್.
ಹ್ಮ್.
ಮತ್ತೆ.
ಹೇಳ್ಬೇಕ ನೀವೆಲ್ಲಾ ಏನ್ ಊಟಾ ಮಾಡಿದ್ರಿ ನೀವು.
ಹಾಂ.
ಊಟಾ ಏನ್ ಮಾಡುದ್ರಿ.
ಒ ಒನ್ ನಿಮಷಾ ಹೇಳಿ.
ಊಟಾ ಏನ್ ಮಾಡದ್ರಿ ಅಂದೆ.
ನಮ್ಮನೆ ಹೋಳಿಗೆ ಅನ್ನ ಸಾರು.
ಹಾ ಯಾಕಿವತ್ ಸ್ಪೆಷಲ್ಲು.
ಹಂಗೆ ನಮ್ಮಮ್ಮಿ ಬರ್ಡೇ ಇತ್ತಾ ಅದಿಕ್ಕೆ.
ಹಾ ಹಾ.
ಹಾ ಮತ್ತೆ ಮಾವಿನಕಾಯಿ ಸೀಜನ್ನು ಎಂಡಿಂಗ್ ಅಲ್ವಾ.
ಹಾ.
ಹೋಳ್ಗಿ ಮಾವಿನಹಣ್ಣಿನ ಶಿಕರ್ಣಿ ಮಾಡಿದ್ವಿ.
ಹಾ ಹಾ.
ಹ್ಮ್
ಹಾ ಮತ್ತೆ ಕೇಕ್ ಕಟ್ಟಿಂಗ್ ಎಲ್ಲಾ ಆಯ್ತಾ.
ಕೇಕೆಲ್ಲಾ ಇಲ್ಲಾ ಹೋಳ್ಗೆ ಮಾಡಿದ್ದೀವಲ್ಲಾ.
ಹಾ.
ಹ್ಮ್.
ಅದಷ್ಟೇ.
ಹ ಅಷ್ಟೇ ಸಾಕು ಅಂತಾ ಅವ್ರ ಬೇಡಾ ಅಂದ್ರಾ ಸೊ ನಾವು ಸುಮ್ನಾದ್ವಿ.
ಹಾ ಹಾ ಮತ್ತೆ.
ಮಧ್ಯಾಹ್ನಾ ಮಾತ್ರಾ ಹೊರಗ ಹೋಗಿ ಊಟಾ ಮಾಡ್ಕೊ ಬಂದ್ವಿ. ಸೊ ಅಲ್ಲ ಆಯ್ತು ಸ್ವಲ್ಪ ಸೆಲೆಬ್ರೇಷನ್ ಇವಾಗ ಮನೆಗೆ ಬಂದಿ ಹೋಳಿಗೆ ಮಾಡಿ ಊಟ ಮಾಡಿ ಮಲ್ಕೊಬೇಕಷ್ಟೇ
ಹಾ
ಹ್ಮ್
ಹ್ಮ್ ಸರಿ ತಗೊಳ್ಳಿ ಆಯ್ತು ಸ್ವಲ್ಪ ಬಿಸಿ ಇದ್ದೆ ನೆಕ್ಸ್ಟ್ ಟೈಮ್ ಆ ಕಡೆ ಊರ್ ಕಡೆ ಬಂದಾಗ ಫೋನ್ ಮಾಡ್ವಿ
ಹಾ ಸರಿ
ಸರಿ ಬಾಯ್
ಹಗ
ಅಪ